ಹಲೋ ಹ ಹೇಳ್ ಭುವನ್ ನಾನ್ ಪರಶು
ಹಾ ಅಣ್ಣ
ಊಟಾ ಭುವನ್.
ಊಟ ಮಾಡ್ಬೆಕ ಅಣ್ಣಾ ನಿಂದ್
ಇಲ್ಲ ಇವಾಗ ಎಕ್ಸಾಮ್ಕ್ ಹೋಗಿದ್ದೆ ಇವಾಗ ಬಂದನೆ
ಹಾ ಹಾ
ಹೌದಾ ಆ ಮಾರತಿ ಬಂದ್ನಾ ಆ ಕಡೆ ಬಂದ್ನಂತೆ.
ಇಲ್ಲಣ್ಣ ಬಂದಿಲ್ಲ.
ಹೌದಾ ಅವನೇನು ಕರಿಮಮ್ಲ ಬಂದವನಂತೆ ಹೌದಾ ಮತ್ತೆ ಏನ್ ಸಮಾಚಾರ ಊಟ ಇನ್ನಾ ಇಲ್ವಾ
ಊಟ್ಟಾ ಇನ್ನಾ ಈಗ ಒಂದ್ ಹತ್ತು ನಿಮಿಷ್ ಆಗ್ಯಾದ
ಹೌದಾ ಏ ಎಕ್ಸಾಮ್ ನ ಸೋಮವಾರ ಇದೇ
ಹಾ ಅಣ್ಣಾ ನಾಡ್ದ ಸೋಮವಾರ
ಅವನೇನು ಮಾರುತಿ ಬರ್ತಾ ಇದ್ದಾನ ನಿಮ್ ಕಡೆ ನೋಡು
ಹೊಳ್ಟಾದ ಅಣಾ
ಹಾ ನಿಮ್ ಕಡೆ ಬರ್ತಾನೆ ಯಾರೋ ರಾಮನ್ಗೌಡಾ ಫೋನ್ ಹಚ್ಚಾದ್ನಂತೆ
ಹ್ಮ್ ಹ್ಮ್ ಹ್ಮ್ ಹ್ಮ್.
ಹೌದ ನಾವು ಇವಾಗ ಬಂದಿವಿ ಸ್ವಲ್ಪ
ಮಾತಾಡೋ ಹಲೋ ಅಣ್ಣಾ
ಹಾ ಅಣ್ಣಾ ಹಲೋ.
ಏನಣಾ ಹಲೋ
ಹಲೋ ಹಲೋ ಸೌಂಡ್ ಕೆಳ್ಸಲಾಗೆತಲ್ಲಾ
ಕೆಳ್ಸ್ತಾಯಿಲ್ಣಾ ಹಲೋ ಕೆಳ್ಸಸ್ತಾ ಐತಿ ಅಣ್ಣಾ
ಹಾ ಅಣ್ಣಾ ಈಗ್ ಕೆಳ್ಸಲಾಗ್ಯೆದ ಹಲೋ
ಹಲೋ
ಹಾ ಅಣ್ಣಾ
ಕೆಳ್ಸ್ತೈತಾ ಅಣ್ಣಾ
ಹಾ ಅಣ್ಣಾ ಕೆಳ್ಸ್ಲಾಗತ್ತೆ.
ಹಾ ಏನಣ್ಣ ಊಟ ಆಯ್ತಾ.
ಊಟ ಮಾಡ್ಬೆಕ ಅಣ್ಣಾ ನಿಮ್ದ್
ನಾವು ಮಾಡ್ಬೇಕಣಾ ಎಕ್ಸಾಮ್ ಇತ್ತ ಈಗ ಎಕ್ಸಾಮ್ ಮುಗಸ್ಕೆಂಡ್ ಬಂದೆ
ಹ್ಮ್ ಹ್ಮ್ ಮತ್ ಮತ್ತ ಮಧ್ಯಾಹ್ನ ಎಕ್ಸಾಮ್ ಅಣ.
ಇಲ್ಲ ಮು ಇತು ಲಾಸ್ಟ್ ಹತ್ತೊಂಬತ್ತನೇ ತಾರೀಕು ಇತ್ತಣ ಅದನ್ ಮುಂದಕ್ ಹಾಕಿದಾರೆ ನೀಟ್ ಎಕ್ಸಾಮ್ ಅಂತ.
ಹಾ ಹಾ ಹ
ಅದ ಈವತ್ತು ಬರ್ದೆ ಇಲ್ಲಣ್ಣ ಫೋರ್ತ್ ಸೆಮ್ ಅಣ.
ಪುರುಷ ನನ್ ಕ್ಲಾಸ್ಮೆಂಟ್ ಅಣ
ಹಾ ವಿಕಾಸ ಆನಲ.
ಹಾ ಹ್ ಅಣ್ಣ ವಿಕಾಸು.
ಹ್ಮ
ಮತ್ತೆ ಅಣ ನಾಳೆ ಫಂಕ್ಷನ್.
ಹಾ ಅಣ
ನಾಳೆ ಫಂಕ್ಷನ್ ಅದ ಹಾಸ್ಟೆಲ್ದಾಗ.
ಫಂಕ್ಷನ್ ಅದೇ ಏನ್ ಇಲ್ಲಣ ಅದೇ ದೇವಣ್ಣ ಬರ್ತದೆ ಅದ.
ಹಾ ಹಾ ಹ ಹೌದು ನಾಳೆ ಅದಣ ದೇವಣ್ಣಂದು.
ಹಾ
ಹ್ಮ ಹಾ ಹ ಹ ಹ್ ಮತ್ ಜೋರಣ ನಾಳೆ ಪಾರ್ಟಿ ಗೀರ್ಟಿ.
ಹ್ಮ
ಉ ಹ್ಮ್
ಏನ್ ಇಲ್ಲಣ ಇವರು ಇವತ್ತೆ ಮಾಡಮ್ ಅಂತಾರ ನೈಟ್ ಹನ್ನೆರಡು ಗಂಟೆಗೆ
ಹಾ ಹಾ ಹಾ ಹ್
ಅ ಅವ್ರು ಒಂದಿಬ್ಬರು ಬೇಡ ಅನ್ ತಾರ ಒಂದಿಬ್ರು ನಾಳೆ ಮಾಡಮ್ ಅಂತಾರ. ಅದಕ್ಕೆ ಬಂದ್ವಿ ನಾ ಊರಿಗ್ ಹೋಗೊರೆಂಗ್ ಮಾಡ್ಬೇಕ್ ನೋಡು.
ಯಾವಾಗ ನಾಳೆ ಊರಿಗ್ ಹೋಗ್ತಿರೇನ.
ಏ ಹಾ ಇವತ್ತೇ ಹೋಗ್ಬೇಕ ಅಂತಿತರ್ತಿವ್ ಇವ್ರು ಹನ್ನೆರಡ್ ಗಂಟೆಗೆ ಮಾಡ್ತಾರ ಅಂದ್ರ ಇರ್ಬೇಕು ಇಲ್ಲ ನಾಳೆ ಮಾಡ್ತೀನ್ ಅಂದ್ರ ಊರ್ಗ್ ಹೋಗ್ ಬರ್ಬೇಕ್ ಮತ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾ ಅಣ ನಮ್ ಜೈನಪುರಣ್ಣ
ಹ ಎಲ್ ಇಲ್ಲೇ ಸುರ್ಪುರನ
ಇಲ್ಲ ಜೈನಪುರಾಣ ಇದು ಕೆಂಬರಿ
ಹಾ ಕೆಂಬ ಅದ ಕೆಂಬಾಳ ತಾಲೂಕದ ಹಳ್ಳಿ ಅದಣ್ಣ
ಹಾ ಅಣ
ಸಂಬಾವಿ ತಾಲೂಕ ಹಲ್ಲಿ ಹಳ್ಳಿ.
ಹಳ್ಳಿಯಣ ತಾಲೂಕ್
ತಾಲೂಕ್ ಆಯಿ
ಣ ಬದಲು ವಸಿ ಕೊಟ್ರೆ
ಹ್ಮ್ ಹ್ಮ್
ಹ್ಮ್
ಸರಿ ಆತಣ ಊರು
ಹಾ ಆತು ಒಂದ್ ಇಪ್ಪತ್ತ್ ಕಿಲೋಮೀಟರ್ ಆತು ಸುರಪುರ.
ಹ್ಮ್ ನಡತ ಹಂಗೆ ತ ಹೋಬರ್ಲ.
ಯಾವ್ದು ಇದ
ನಮ್ದು ಸೋಮಾರ ಅದಣ್ಣ ನಾಡ್ದ
ಹ್ಮ ಹ್ಮ ಹ
ಹುಟ್ಟನ ಏನ ಲೇಟ್ ಅದೇನ ಮಧ್ಯಾ್ನ ಒಟ್ಟು
ಹ್ಮ ಮಾಡ್ಬೇಕ್ ಅಣ್ಣ ನೀವು ವಿಕಾಸ ಏನ ಊರಿಗೆ ಕರ್ಕೊಂಡ್ ಹೋಗ್ಬೇಕಂತ
ಹ್ಮ ಹ್ಮ ಹ್ಮ
ಅವ್ನು ನಾನು ಬರ್ತೇನಿ ಅಂತ ಅಂದ
ಹ್ಮ್ ಹ್ಮ್
ಹ್ಮ ದೇವರ ಇದೆ ದಪ್ಪು ನಷ್ಟ ಆಯತ
ಹ ಹಾ ಅಣ್ಣ
ಊರಿ ಹೋಗಣನಂಥ
ಹ್ಮ್ ಹ್ಮ್
ಹ್ಮ
ಮತ್ ಅಣ್ಣ
ಹಾದ
ಹಲೋ
ಹಾ ಹಾ ಅಣ್ಣ
ಹ್ಮ್ ಏನಿಲ್ಲ ಮತ್ತೆ ಏನು ಸ್ಪೋರ್ಟ್ಸ್ ಗಿಟ್ಸ್ ಏನ್ ಆಡ್ತಾರೆನ
ಸ್ಪೋರ್ಟ್ಸ್ ಏನಿಲ್ಲಣ್ಣ ಈವ್ನಿಂಗ್ ವಾಲಿಬಾಲ್
ಹಾ ಹ್ಮ
ಎ ಆ ಹಾ ಅಣ್ಣ
ರ್ಸ್ ಮರ ಜಾಗ ನ ಮುದ ಅಂದ್ರ ಮಾರುತಿ ವಿಕಾಸು ಮೂವರು ಹೊತಟೇಕ್ ಅಂತಿ
ಹ ಸರಿ ಹಾ ಅಣ್ಣ
ಹ
ಮಾರ್ತಾರಲ್ಲ ನೀಮ್ ಕ್ಲಾಸ್ ಮೇಟ್ ಹಾ
ಈ ನಾವ ಪಿ. ಯು. ಸಿ ನು ಇಲ್ಲೇ ಕಲ್ತೀನಿ ಬಂದ ಸುರಪುರ್ದಾಗ ಅಂಬೇಡ್ಕರ್ ಕಾಲೇಜ
ಹಾ ಹಾ ಹೌದ
ಹ್ಮ್ ಡಿಗ್ರಿ ಇಲ್ಲಿ ಮಾಡಿದಿನಿ
ಊಟ ಏನ್ ಬಿ. ಎ ಅಣ್ಣ ನಿಂದು ಹ
ಹಾ ಬಿ. ಎ ಅಣ್ಣ
ಹಾ ಹಾ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
ಅ
ಮತ್ತೆನ ಹಾ ಅಣ್ಣಾ ಹಾ ಹಾ
ಅದ ದೇವಣ್ಣ ಅಂದಿದ ಆಗಳೇ ಫೋನ್ ಹಚ್ಚಿದ ಪಾರ್ಟಿ ಮಾಡಮ್ ಪಾರ್ಟಿ ಮಾಡಮ್ ಎದಕ್ ಪಾರ್ಟಿ ಮಾಡ ಮಾಡನ್ತನ ಹ ಅಂತಂದೆ
ಹಾ
ಹಂಗೇನ್ ಬಟ್ಟೆ
ಹ್ಮ್ ಬಟ್ಟೆ ನ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ ನಾಳಿದ ಹನ್ನೆರಡು ಗಂಟೆಗೆ ಮಾಡಂತ ಒಬ್ರ ಅಂತಾರ ಒಬ್ಬ್ರ ಇದ್ರ ಪೂರಾ ನಾಳೆ ಮಾಡುಮ್
ಇವತ್ತೇಲ್ಲ ಇವತ್ತ ಮುಗಿಸಿ ಮುಗಿಸಿ ಬಿಟ್ರನೆಲ್ಲ ಬ್ಯಾಟಿ ಗೇಟಿ
ಅದೇ ಅಂತೆ ವಿಕಾಸದ ನಂತರ ಊರಿಗೆ ಹೋಗತಾನಂತ ಇವಾ
ಇವತ್ತ
ಹ ದೇವ್ರಗಿನ ಮೊದಲ ದೇವ್ರಗಿನ ಮೊದಲ್ ಇವ್ನೇ ಹೋಗತಾನ ಅಂತ ಊಟಾ ಸುಪರ್ ಆ
ಇವತ್ತ ಹೋಗಿ ನಾಳೆ ಬರ್ತಾನಂತ
ಹಾ ಬಂದ್ರ ಬರ್ಬೋದು ಹನ್ನೆರಡು ರಟ್ಲಿ ವಾಪಸ್ ಗಾಡಿ ಪೆಟ್ರೋಲ್ ಹಾಕ್ಷಪ ಗಾಡಿ ಅದ ಹೆಂಗಿರ್ ಕರ್ಕೊಂಡೋಗ್ ಬರ್ದ ನಾ ಅಂತೀನಿ ವಲ್ಯ ಅಂತನಾವ
ಹ್ಮ ಅವಂದ ಯಾವೂರ್ ಅಣ್ಣಾ
ಅವಂದು ಅಲ್ಲಿ ಹೂವಿನಳಿ ಕೆಂಬೊ ಮ್ಯಾಗ ತಾಳಿ ಕೊಟಿ
ಹ ಹೌದ ಹೌದು ಹೇಳಿದೆ ಹೇಳಿದ
ಹಾ ಗಾಡಿ ಅವ್ದ ಎನ್ ಎಸ್ ಗಾಡಿ ಅದನ ಆರಾಮೋಗಿ ಬರ್ಬೋದು
ಹೌದ ಹೌದಣ್ಣ ಇಲ್ಲೇ ಸನ್ನಿ ನಡತಾರ
ಹಾ ನೀ ಹೋಗಾಗ ಒಂದ್ ಅರ್ಧ ತಾಸು ಬರಾಗ ಒಂದ್ ಅರ್ಧ ತಾಸು ಒಂದ ತಾಸು ಅಷ್ಟೇ ಲೇಟ್ ಒಂದ್ ತಾಸನಾಗ ಹೊಡ್ಲನ್ ಗಾಡಿ ನಾನು ಅರ್ದ ತಾಸನಾಗ ಹೊಡ್ಲಾ ಅರ್ದ ತಾಸ್ ನ್ಯಾ ನೀಮ್ಮಊರಿಗೆಗ್ ಬಿಟ್ಟ್ರ ಸಾಕಲ್ಲ ಟೋಟಲ ಲಕ್ಷ ಬರೆ ಸಾಕ
ಮಾರದತ ಎಲ್ಲಣ
ಮಾರುತಿ ಇಲ್ಲಿ ಊಟ ಹಾಕಿಸಿಕೊಂಡ ಬರಕ್ ಹೋಗ್ಯಾನ
ಹ್ಮ್ ಹ್ಮ್ ಹ್ಮ್ ಯಾರ ಮತ್ ರಾಮನ್ ಬಂದಾರ ಎನ್
ಏ ಯಾರಿಲ್ಲೋ ಊಟ ಮಾಡ್ತಾ ಊಟ ಮಾಡಿ ಆಕಡೆ ಬರ್ತಾನಂತ ಈಗ್
ಹಾ ಹಾ ಆಯ್ತು
ಹ್ಮ
ಹ್ಮ್ ಹ್ಮ
ಹ್ಮ ಮತ್ತ ಎನಡದಣ್ಣ ಸ್ಟಡಿ ಗಿಡಿ ಹೆಂಗ್ ನಡೆದ ಅಂದೆ
ನಡೆದ ಅಣ್ಣ ಒಂದ ರೇಂಜಿಗೆ
ಹ್ಮ್ ನಿಮ್ದೇ ಈಗ ನಿಮ್ದೇ ಎಲ್ಲ ದೊಡ್ಡ ವಜ್ಜೆ ಇದ್ದದ್ದಂರ ಇಂಜಿನಿಯರಿಂಗ್ ಹ ನಮ್ ಬಿ ಎ ರನ ಆಗೈತಿ
ಮಾರುತಿ ಮಾರುತಿ ಅಲ್ಲಿ ಹುಬ್ಬಳಿದಾಗ ಕಲ್ತಾನೇನು
ಹುಬ್ಳಿದಾಗ ಏನ ಹುಬ್ಬಳಿದಾಗ ಏನ್ ಕಲ್ತ ಇಲ್ಲ ಹುಬ್ಳಿಗೆ ಹೋಗೆ ಇಲ್ಲ ಆವ. ಇಲ್ಲೇ ಮುದ್ನೂರ್ ಮೂರಳು ಮುರರ್ಜಿ ಕಲ್ತಾನ ಮುರರ್ಜಿ ಕಾಲನ ಪಿಯುಸಿ ಇಲ್ಲೇ ಇದು ಪಿ ಯು ಸಿ ಮಾಡನಾ ಇದು ಇಲ್ಲಿಗೆ ಬಂದನಾ
ಅದೇ ಅದೇ ನಾ ಪಿ ಯು ಸಿ ಏನಾ ಮಾಡನಾ ಹುಬ್ಳಿದಾಗ.
ಹಾ ಪಿ ಯು ಸಿ ಅಲ್ಲೆ ಮಾಡಿರ್ಬೋದು ಇಡು ಇಂಜ ಬಂದು ಇಂಜಿನಿಯರಿಂಗ್ ಮಾಡನಾ ಇಲ್ಲಿ.
ಹ್ಮ
ಹ್ಮ್
ಹ ಸ್ಕೂಲ್ ಮುಗಿದಿದ್ ಮೇಲೆ ಅಸ್ಟೋದು ಕಾಂಟ್ಯಾಕ್ಟ್ ಇರಲಿಲ್ಲ ಮಿ
ಹ ಸ್ಕೂಲ್ನಾಗಿದ್ವಿ ಅಣ್ಣ ಅಲ್ಲಿ ವಿದರೈ ಪಿ ಯು ಸಿ - ಪಿ ಯು ಸಿಯಾಗ್ ಕಾಂಟ್ರಾಕ್ಟ್ ಇರ್ಲಿಲ್ಲ ಅಷ್ಟೊಂದು
ಹ್ಮ್ ಹ್ಮ್ ಹ್ಮ್
ಹೌ ಬಿಜಿ ಇರ್ತಿದ್ದ ಇಲ್ಲಿ ಅದರಾಗ ಮೂರಾರ್ಜಿ ಆಗಿದ್ದಿವಿ. ಮತ್ತ ಅಲ್ಲಿ ಇಲ್ಲಿ ಬರೋಣ ಪಿ ಯು ಸಿಯಾಗ್ ಸ್ವಲ್ಪ ಬಿಜಿ ಇದ್ದ.
ಹಲೋ ಅಣ್ಣ ಅಣ್ಣ ಇರಣ್ಣ ಆಮೇಲೆ ಕಾಲ್ ಮಾಡ್ತೀನಿ ಸ್ವಲ್ಪ್ ಕೆಲಸ
ಹಾ ಸರಿ